ಹಲೋ ಹಾ ಹಲೋ.
ಹಲೋ ಆರಾಮ್ ಇದೀರಾ ಅಕ್ಕ.
ಹ್ಮ್ ಆರಾಮಿದಿವ ನೀವ್ ಆರಾಮ್ದೀರಾ.
ಹಾ ಕಾ ನಾನ್ ಕೂಡ ಆರಾಮ್ದೀನಿ ಊಟ ಆಯ್ತಾ.
ಇಲ್ಲಮ್ಮಿ ಊಟ ಆಯ್ತು ಈಗ ಟೀ ಸಮಯ ನೋಡಿ ಈಗ ಚಾ ಚಾಯಿ ಕುಡಿಯುವ ಸಮಯ ಹ್ಮ್.
ಹಾ ಹಾ ಅಕ್ಕ.
ಹೇಳಮ್ಮಿ ಹೇಗಿದ್ದಾರೆ ಎಲ್ಲಾರು ಮನೆಯಲ್ಲಿ ಎಲ್ಲ ಎಲ್ಲರು ಚೆನ್ನಾಗಿದಾರ.
ಹಾ ಏನ್ ಮಾಡ್
ಮನೇಲೆಲ್ಲ ಚೆನ್ನಾಗಿದಾರಮ್ಮಿ ನಾವು ಬ್ಯೂಟಿಷನ್.
ಹೌದ್ರಾ ಹ್ಮ್. ಮತ್ತೆ ನಿಮ್ಮ್ ಮನೇಲ ಎಲ್ಲಾರೂ ಚೆನ್ನಾಗಿದ್ದಾರ ಅಕ್ಕ.
ಎಲ್ಲಾರ ಚೆನ್ನಾಗಿದರಮ್ಮಿ. ಮನೆಯಲ್ಲಿ.
ಹಾ ಅದು ನಾವು ನಮ್ ಮನೆ ಯಲ್ಲಿ ಇದು ವಿಭೂತಿ ಅವೆಲ್ಲಾ ಇರುತಲಕ್ಕ.
ಹೌದು.
ಅದನ್ನ ನಾವು ಮನೆಲಿನೆ ತಯಾರ ಮಾಡತೀವಿ ಅಕ್ಕ.
ಹ್ಮ್ ಹ್ಮ್ ಓಕೆ ಹ್ಮ್ ಹೌದ.
ಹಾ. ಅಂದ್ರೆ ಇವಾಗಿನ ವಿಭೂತಿ ಎಲ್ಲ ಕಲ್ಬರಕೆ ಆಗಿ. ಇದು ಚೆನ್ನಾಗಿರೋದು ಬರೋದಿಲ್ಲಲ್ಲಕ್ಕ.
ಹೌದೌದ.
ಇವಾಗ ನಾವು ವಿಭೂತಿನಾ ನಮ್ ಅ ಹಾ ಕಲಬೆರಕೆ ಜಾಸ್ತಿ ಆಗೋಗಿದಲ್ಲಕ್ಕ ಅದಿಕ್ಕೆ ನಾವು. ಆ ಆರೋಗ್ಯದು ದೃಷ್ಟಿಯಿಂದ ನೋಡ್ಕೊಂಡು. ಮನೆಯಲ್ಲಿನೆ ನಮ್ದು ವಿಭೂತಿ ಮಾಡ್ ಮಾಡಮ ಅಂತಾ ಆತರ ಅನ್ನಕೊಂಡಿದವಕ್ಕ.
ಹ್ಮ್.
ಆಮೇಲೆ ಆ ವಿಭೂತಿ ಮಾಡ್ತ ಮಾಡ್ತ ನಮಿಗದು ತುಂಬಾ ಚೆನ್ನಾಗಿ ಓಡ್ತಾ ಕ ಅದು ವ ವ್ಯವಹಾರ
ಹ್ಮ್.
ಅಂದ್ರೆ ಅದು ವಿಭೂತಿ ಅನ್ನೋದು ಇದು ಧಾರ್ಮಿ ಧರ್ಮದಲ್ಲಿ ತಿ ಅ ಅತ್ಯಂತ ಪವಿತ್ರವಾದ ತರಕ ನಮ್ ಧರ್ಮದಲ್ಲಿ ಆ. ಅದ್ರಲ್ಲಿ ನಾನು ನನಗೆ ಶಿವ ಅಂದ್ರೆ ಮೊದ್ಲೆ ತುಂಬಾ ಇಷ್ಟ ಅಕಮ್ಮ ಅದಿ ಅದಿ ಅದಕ್ಕೆ ನನಗೆ ವಿಭೂತಿ ಕಲಬೆರಕೆ ಆಗಿರೋದು ಅದೆಲ್ಲ ಬಾಲ್ಸೋಕ ಇಷ್ಟ. ಪಡೋದಿಲ್ಲ ಅಕ್ಕ ನಮ್ಮ್ ಮನೆಯವರು ಆಗ್ಲಿ ನಾನ ಆಗ್ಲಿ ಎಲ್ಲರೂ.
ಹೌದೌದು.
ಅದಕ್ಕೆ ಇದು ಅಂದ್ರ ಹಾ. ಹಾ ಅಕ್ಕ. ಇ ವಿಭೂತಿ ಅನ್ನೋದು ಪ ಹಾ ಅಕ್ಕ ಹಾ. ಅ ವಿಭೂತಿ ಅನ್ನೋಂದ್ರು ಪವಿತ್ರವಾದದ್ದು ಬೂದಿ ಅಲಗ ಅದನ್ನ. ಬೂದಿ ಅಂತೆ ಅದು ಬೂದಿ ತರಾನೇ ಕಾಣಿಸ್ಬಾರ್ದಾಗ ಅದ್ರದ್ದು. ಧಾರ್ಮಿಕದ್ದು ಸಂಪ್ರದಾಯಗಳು ಅದ್ರ ಪ್ರಕಾರಗಳು. ಅದ್ರದ್ದು ವಿಶೇಷಗಳು ಮಹತ್ವಗಳು ಅವೆಲ್ಲ. ನಮಗೆ ಗೊತ್ತಾಗಬೇಕಂತ ನಾವು ನಮ್ಮ್ ಮನೇಲಿ ಶಿವನ್. ಪೂಜೆ ಮಾಡ್ತೀವಕ್ಕ.
ಹ್ಮ.
ಆ ಶಿವನ್ ಪೂಜೆ ನಾವು ವಿಭೂತಿಯಿಂದಾನೇ ಜಾಸ್ತಿ ಮಾಡ್ತಿವ. ಯದಕಂದ್ರೆ ಶಿವಗೆ ಹೂವುಗಳು ಅಲಂಕಾರಗಳು ಅ. ಮಾಡೋದಕ್ಕನ್ನ ವಿಭೂತಿ ಅರ್ಪಣೆಯನ್ನ ನಾವು ಮಾಡಿದ. ಇದ್ರನೆ ಪ್ರಮುಖವಾದದ್ದುಕ್ಕ ಶಿವನಿಗೆ.
ಹೌದೌದು.
ಹಾ ಅಕ್ಕಾ ಅದಕ್ಕೆ ಸಾಂಪ್ರದಾಯಿಕವಾಗಿ. ನಾವು ವಿಭೂತಿನ ಗೋ ಗೋಮಯಂದ ಇಂದನೇ ತಯಾರಾರ್ಸತವಿ. ತಯಾರ.
ಹ್ಮ್ ಗೋಮಾತ ಇಂದ ಮಾಡ್ತಾ ಇದರಲ್ಲ. ಹಾ ನೀಗೆ ಹ್ಮ್ ಒಳ್ಳೆ ಯೋಚನೆ ಅಲ್ಲದು ಹಂಬ.
ಹಾ ಅಕ್ಕ ಅದು ಚೆನ್ನಾಗ್ ಕೂಡ ನಡೀತೈತ್ ಅ. ಅ ನಮ್ದು ವ್ಯವಹಾರ ಎಲ್ಲಾರೂ ತೊಗೊಂತಿದಾರಕ್ಕ ಜಾಸ್ತಿ ಜಾಸ್ತಿ.
ಹೌದು.
ನಿಮಗೆ ಕೂಡ ಪರಿಚಯ ಮಾಡ್ಕೊಳಮ್ಮ ಅಂತ ನಮ್ ವಿಭೂತ್ ಇದು ಒಂದ್ಸರ್ತಿ ಏನ್. ನೀ ಕಲ್ಸ್ಕೊಡ್ತಿವಕ್ಕ ನಿಮ್ ಮನೆಗ್ ಕಲ್ಸ್ಕೊಡ್ತೀವಿ ಅದು ಹೇಗಿದೆ. ನಿಮ ನಿಮಗೆ ಚರ್ಮಕ್ ಚರ್ಮಕ್ ಕೂಡ ಏನು ಹಾನಿ ಮಾಡೋದಿಲ್ಲ ಅದು.
ಹೌದ ಅದು ಹ. ಒಳ್ಳೇದ ನಿಮ್ ಮುಖಕ್ಕೆ ಹಚ್ಕೊಂಡು ನಾವ್ ಮೊದ್ಲೆಲ್ಲ ನಾವ್ ಪೌಡರ್ ಹಚ್ತಾ ಇರ್ಲಿಲ್ಲ. ವಿಭೂತಿ ಹಚ್ತಾಇದ್ದಿವಿ ನಮ್ಮಮ್ಮರು ಕೂಡ ಸಣ್ಣವರ ಇದಾಗ ವಿಭೂತಿ. ಚೆ ಆ ಬೆಳೆದಿದ್ದು ಇವಾಗ. ಇವಾಗ ಏನೋ ಬಿಟ್ಟಿದ್ದಾರೆ ಮ ಆದ್ರು ಕೂಡ ಅದು ಹಚ್ಕೊಂಡ್ರೆ ಮುಖ. ತುಂಬ ಗುಳ್ಳೆನಾದ. ಇರ್ಲಿ ಮುಕದ್ಮೇಲೆ ಏನ ಚಿಕ್ಕ ಚಿಕ್ಕ ಕಲೆ ಇದ್ರು. ಕೂಡ ಅದ್ರಿಂದ ಹೋಗುತ್ತೆ ಅದು. ಚೆನ್ನಾಗಿದೆ ಹ್ಮ್ ನೋಡಿದ್ದಿನೀ ನಾನ್ ಅದ್ರ ಬಗ್ಗೆ ಗೊತ್ತಿದೆ ಹೌದು.
ಹಾ. ನಾವು ಕೂಡ ನಮ್ಮ ಮನೇಲಿ ಕೂಡ ನಮ್ಮ ಅಜ್ಜ ನಮ್ಮ ಅಜ್ಜಿಯವರು ನಮ್ಮ. ಅ ಅಮ್ಮ ಅವರು ಅವರು ಇರ್ ಬಬೇಕಾದ್ರೆಲ್ಲ ವಿಭೂತಿನ ಹಚ್ತಿದ್ರಕ್ಕ ಏನಾದ್ರು ಸಣ್ಣ. ಪುಟ್ಟ ಸಮಸ್ಯೆ ಆದ್ರೆ ಲೈಕ್ ಚರ್ಮದ ಸಮಸ್ಯೆಗಳಿಗೆ ಅವ್ರಿಗ. ಈಗ ಅದ್ರಲಿಂದ ಒಳ್ಳೇದ ಆಗ್ತಿತ್ತು. ಹಾ ಹಾ ಆಮೇಲೆ ಒಬ್ಬೊಬ್ರು ತಿಂತ ಇದ್ರು ಕೂಡಕ್ಕ ವಿಭೂತಿನ.
ತಿಂತಾರೆ ಹೌದು.
ಹಾ ಇವಾಗ ವಿಭೂತಿ. ತಿನ್ನಕಾದ್ರೆ ಇದ್ರಲ್ಲಿ ಕರಿಬಳ್ಕೆ ಎಲ್ಲಾ ಇದಾವ ಅಲಕ್ಕ.
ಕರಿಬೋಯಿ ಕಾಯಿ ಬಿಟ್ಟಿದೀಯಾ
ಹಾ ಹಾ ಅದಕ್ಕೆ. ಹಾ ಹಾ ಅಕ್ಕ ಇವಾಗ ಕ ಕೆಮಿಕಲ್ ಗೂಡ ಆಗ್ತಿದಾರಕ್ಕ.
ಹೌದ ಹೌದ ಬಾ ನನ್ನಗೂ ಇನ್ನು. ನಮ್ಗೆ ವರ್ಜ ಏನಂತಾರೆ. ಒಳ್ಳೆಕು ಒಳ್ಳೆಕದು ಒಳ್ಳೇದೆಲ್ಲ. ಏನು ಅದ್ರಲ್ಲಿ ಏನು ಔಷಧಿ ಬೇರೆ ಔಷಧಿ. ಕೆಟ್ಟ ಔಷಧಿ ಅದ್ರಲ್ಲಿ ಏನು ಕಲ್ಸಲ್ದಂಗೆ ನಮ್ಗೆ ಒಳ್ಳೇದು. ಚೆನ್ನಾಗಿರೋ ಸಿಗುತ್ತೆ ನಮ್ಗೆ ಆಥರ ಸಿಗ್ಬೇಕಾದ್ರೆ ನಾವು ಸಂಡೂರ್ಗ ಹೋಗಿ ತೊಗೋಬೇಕಾಗುತ್ತೆ.
ಹಾ ಹಾ.
ಸಂಡೂರಲ್ಲಿ ಸಿಗುತ್ತೆ ನೋಡಿ ಮತ್ತೆ ಅಲ್ಲಿಯ ಅಲ್ಲಿ ಅಲ್ಲಿ ಎ ಅಲ್ಲಿ ಇಲ್ಲಿ ತರ ನಮ್ಗೆ ಬರಲ್ಲ ಅದು ವಿಭೂತಿ. ಅಲ್ಲಿದೆೇ ಬಿ ವಿ ಬೂದಿ ಚೆನ್ನಾಗ್ ಬರುತ್ತೆ ಅದು.
ಹಾ ಹಾ ಅಕ್ಕ.
ಹ್ಮ್ ಅದನ್ನು ವರ್ಕ್ ಮಾಡುತ್ತೆ ನೋಡಿ ಎಮ್ಮಿ ಯಾಕಂದ್ರೆ.
ಆರೋಗ್ಯವಾಗಿರುವಂತ ಹಸುವಿನಿಂದ. ಗೋಮವನ್ನೆಲ್ಲ ಅದ್ರಲಿಂದ ಸಹಾಯದಿಂದ ಮಾಡ್ತಿದ್ರಕ್ಕ ವಿಭೂತಿ. ಇವಾಗ ಅ ಅದನ್ನು ಕಟ್ಟ. ಕಟ್ಬೇಕಾದ್ರೆ ಕೂಡ ಅಕ್ಕಾ ಆ ವಿಭೂತಿ ಕಟ್ಬೇಕಾಗಿದ್ದು ರೂಪ ಕೂಡ. ಬಿಸಿಲಿನಲ್ಲಿ ಚೆನ್ನಾಗಿ ಒಣಗ್ಸಿ ಮಾಡ್ತಿದ್ರಕ್ಕ.
ಹೌದನ್ನ.
ಆಮೇಲೆ ಅದು ಬಿಸಿಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ಮೇಲೆ. ಅದನ್ನ ಕಟ್ ಸ್ವಚ್ಛವಾಗಿ ಸ್ವಚ್ಛ ಸ್ಥಳ ಸ್ವಚ್ಛವಾದ. ಸ್ಥಳದಲ್ಲಿ ಇಟ್ಟು ಅದನ್ನ ಕಟ್ಟತಿದ್ರಕ್ಕ ವಿಭೂತಿನಲ್ಲವ.
ಹೌದಂದೆ.
ಇವಾಗೆಲ್ಲಾ ಆ ತರ ಇಲ್ಲಾಕ್ಕ ಇವಾಗ ಅದು ಗಟ್ಟಿಯಾಗಿ ಬೇಗ ಕೂಡ್ಬೇಕಂತ. ಏನೇನೋ ಆಕಿ ಅದು ಇವಾಗ ನೋಡ್ರಿ ವಿಭೂತಿ. ತಿ ಇದು ಒಂತರ ರುಫ್ ಬರ್ಬೇಕಕ್ಕ ಒಂತರ ಬಿರ್ಸ ಬರ್ಬೇಕಕ್ಕ ವಿಭೂತಿ. ಇವಾಗ ನಾವು ವಿಭೂತಿನ ನೋಡಿದ್ರೆ ಸಾಫ್ಟ್ ಇರುತ್ತಕ್ಕ ವಿಭೂತಿ.
ಅದ್ರಲ್ಲಿ ಏನು ಇರಲ್ಲೇನೋ ಅನ್ಸೆ ಅದ್ರಲ್ಲೂ ಅದು ಕೆಟ್ಟದೇನು ಒಳ್ಳೇದಲ್ಲ ಇದು ಅಂತ ಅನ್ಸುತ್ತೆ.
ಹಾ ಅದರಲ್ಲಿ ಅಂತದು ಅದು ಕೈ ಕೂಡ ಅಂಟೋದಿಲ್ಲಕ್ಕ ಜಲ್ದಿ.
ಅಂದಲ್ಲಮೀ ಕೈ ಅದ್ರಲ್ಲಿ ಹೌದು.
ಹಾ ಅಕ್ಕಾ.
ಬೇಗ ಇದು ಆಗಲ್ಲದು ಇದ. ಹ್ಮ್ ಅವಾಗಲಿ ವಿಭೂತಿ ಹಣೆ ಮೇಲೆೆ. ಎಷ್ಟು ಚೆನ್ನಾಗಿ ಹಚ್ಚಿದ್ರೆ ಹಿಂಗೆ ಮೂರ್ ಮೂರ್ ಬೆಳ್ಳಿಂದ ಹಚ್ತಾ ಇದ್ರು ಎಷ್ಟು ಸಖತಗಿ ಕೂಡ್ತಾ ಇದ ಅವಾಗಿಂದು ಇವಾಗಿಂದು.
ಹಾ ಹಾ ಇವಾಗಿಂದು ಇ ಈಥರ ಕೈಗೆ ಅಚ್ಕೋನೇಕ ಹೋದ್ರನೆ ಜಲ್ದಿ ಹಚ್ಚೋದನೆ ಇಲ್ಲಕ್ಕ. ಒಂಥರ ಪ್ಲಾಸ್ಟ ಪ್ಲಾಸ್ಟಿಕನ ಮುಟದೀ ಒಂದಂದ ತರ ಇರುತ್ತಕ್ಕ ಮ
ಹಾ ಹಂಗೆ ಆಗುತ್ತೆ ಅಂತ ನೋಡಿದ್ರೆ.
ಹಾ ಆಮೇಲೆ ಒಂದೊಂದು ದೇವಸ್ಥಾನದಲ್ಲಿ. ಹಾ ಹೌದಕ್ಕ.
ಹಾ
ಇದು ನಮ ತಾತ ಅವರು ಮನೇಲಿ ವಿಭೂತಿ ಮಾಡ್ತಿದ್ರಾಗ. ತಾತ ಅವರು ಹೊತ್ತಾತ ಅವರು ಅದನ್ನ ಅದೇ ರೀತಿ. ನಮ್ಮ ಅಪ್ಪ ಅಮ್ಮ ಅವರು ಕೂಡ ಕಲ್ತ್ಕೊಂಡ್ರೆ ಇವಾಗ ನಮಗ್ ಕೂಡ ಹೇಳ್ಕೊಂಡಟ್ಟಿದ್ದಲ್ಲ ಕ ವಿಭೂತಿ ಹೆಂಗ್ ಮಾಡ್ಬೇಕು. ಹೂ ಹೇಗಿಲ್ಲ ಅಂತಲ್ಲ. ಅದ ಅದನ್ನೇ ನಾವು ಕೂಡ ಇವಾಗ ನಡ್ಸ್ಕೊಂಡ್ ಹೋಗ್ತಾ ಇದೀವಾಗ ವಿಭೂತಿದ.
ಒಳ್ಳೆ ಒಳ್ಳೆ ವ್ಯಾಪಾರ ಅದು. ಜನಗಳಿಗೆ. ಅದ್ರಲ್ಲಿ ಬೇರೆ ಯಾವ್ದೋ ಔಷಧಿ ಬೇರೆ ಯಾವ್ದೋ. ಇದು ಆಗಿಲ್ದಂಗೆ ಒಳ್ಳೆ ಸಿಗ್ತಾ ಇದೆ ಅವ್ರಿಗೆ.
ಹ್ಮ್ ಇವ ಇದು. ಚರ್ಮದ ಮೇಲಿನ ಎಲ್ಲಾ ತೇವಾಂಶನೆ ಎಲ್ಲಾ ಕಡಿಮೆ ಮಾಡ್ಬಿಟ್ಟು. ಅದನ್ನೆ ಅದಕ್ಕೆಲ್ಲ ಸಹಾಯ ಮಾಡತಕ ಆಮೇಲೆ ಆರೋಗ್ಯದ ಪ್ರಯೋಜನಗಳು ಕೂಡ. ವೈಜ್ಞಾನಿಕವಾಗಿ ಅವು ಇದು. ಕಂಡು ಬಂದಿದಾವಕ್ಕ ವೈಜ್ಞಾನಿಕವಾಗಿ ಇಪ್ರೂವ್ ಆಗಿದಾವಕ್ಕ ಅವೆಲ್ಲ. ಇದು ವಿಭೂತಿ ಅನ್ನೋದು ಅಹ. ಆರೋಗ್ಯ ಕೂಡ ಒಳ್ಳೇದು ಅಂತ.
ಅವಾಗ ತಿನ್ಂತಾ ಇದ್ರು ಒಟ್ಟೆನೋ ಬರ್ತಾ ಇತ್ ನೋಡಿ ಅವಾಗ.
ಹಾ ಹಾ ಅಕ್ಕಾ.
ನಮ್ಮ್ ಮನೇಲಿ ನಮ್ ಡ್ಯಾಡಿ ಅವರೆಲ್ಲಾ ತುಂಬಾ ತಿಂತಾ ಇದ್ರು ಆಟೋದಲ್ಲಿ.
ಹ್ಮ್.
ಇಕೊಂಡಿರ್ತಾ ಇದ್ರು ಅದೇ ಕೆಲ್ಸಕ್ ಅಂತೇಳಿ ತಿ. ತಾ ಇದ್ರು ಒಂದ್ಸಾರಿ ತಿಂದು ತಿಂದು ಏನಾಗಿತ್ತು ಒಟ್ಟೆನೇ ಬಂದಿತ್ತು ಅವ್ರಿಗೆ. ಹಂಗನುೂ ಆಗೋ ಚಾನ್ಸಸ್ ಇದಾವ ನೋಡೋದ್ರಲ್ಲಿ. ಹಲೋ. ಅಮ್ಮಿ ಹಲೋ ಕೇಳಿಸುತೈತಾ ಅಮ್ಮಿ.
ಹಾ ಇವಾಗ ಕಳಿಸ್ತಾ ಇಲ್ಲ ಅಕ್ಕ.
ಹಾ ಕೇಳಿಸ್ತಾ ಇದೆ ಅಮ್ಮ ಅದೇನೋ ಕಟ್ಟ ಆಗ್ತಿದೆ್ದ.
ಹಾ ಸ್ವಲ್ಪ ಸಮಸ್ಯೆ ಬರಕಾದ. ಹಾ ಅದೇ ಹಾ ಅಕ್ಕಾ.
ಹೌದೌ.
ಅದು. ಇದು ವಿಭೂತಿ ಅನ್ನೋದು ನಮಗೆ ನಮ ಸಂಸ್ಕೃತಿ ಮತ್ತೆ. ಆಧ್ಯಾತ್ಮಿಕತೆ ಮತ್ತೆ ಜೀವನದ ಮೌಲ್ಯಗಳಲ್ಲೆಲ್ಲಾ ನೆನ್ಪ ನನಪ. ನೆನಪ ಕೊಡ್ತಾವವಕ್ಕ ಅ್ರ ನಮ್ಮ ಪವಿತ್ರವಾದದ್ ಸಂಕೇತವಾಗತೆಕ್ಕ ಅ್ರಲ್ಲ.
ಅದೇ ಅಲ್ಲ ಇವಾಗ ಎಲ್ಲ ಎಲ್ಲೊಮ್ಮೆ ಮತ್ತ ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ಈ ತರ ಯಾರಾದ್ರರು ಮಾಡ್ತಾ ಇದ್ರೆ ನೆನ್ಸ್ಕೊಂತಾರೆ ಮತ್ತೆ. ಹಳೆ ಕಾಲದ ಜೊತೆ ಹಿಂದೆ ಹೋಗಿ ಈ ತಿಳ್ಕೋತಾರೆ ಹ.
ಹಾ ಹೌದ ಅಕ್ಕಾ. ಅದನ್ನ ತಯಾರಿಕೆ ಮಾಡೋದ್ರಲ್ಲಿ ನಾವು ಶುದ್ಧತೆಯಿಂದ ಮಾಡಿದ್ರೆ ಅಕ್ಕಾ. ವಿಭೂತಿ ಇದು ಉಪಯೋಗಗಳೆಲ್ಲ ಪಡ್ಕೋಬೋದಕ್ಕ ನಾವು.
ಪಡ್ಕೋಬಹುದು ಹೌದ ಅದು ಕರೆಕ್ ನಿಜಾನೇ.
ಕಕ್ಕಾಗಿದ್ದು ಹಾ ಹಾ ಅಕ್ಕ ಸರಿ ಅಕ್ಕ
ಹ್ಮ್ ಆಯ್ತನ್ ಮಾಡೋಣಂತ ಆಮೇಲೆ ಬರ್ ಇರ್ತೀನಿ
ಹಾ ಹಾ ಅಕ್ಕ